ಎಲ್ಲಿರಿ ಪ್ರದೀಪ್ ಅವ್ರೆ. ಎಲ್ಲಿದ್ರಿ ಪ್ರದೀಪ್ ಅವ್ರೆ.
ಏ ಇಲ್ಲೇ ಮನೇಯಲ್ಲಿ. ನೀವ ಯಾರ ನೀವ ಯಾರ್ ಹೋಗಿಲ್ಲೋ ಹೋಗಿ ನೀವ್ ಯಾರ್?
ನಾವ್ ರಿ ಅ ಹೆಸರ್ ಗೊತ್ತಿಲ್ಲಲ್ರಿ ನಮ್ದು?
ಅನಾ ಅರುಣ್ಯ
ಹಾ ರೀ ಏನ್ ಹೆಂಗ ಮಾತಾಡ್ತಿರಲ್ಲ್ರೀ ನೀವೇನ
ಏ ಇಲ್ಲಾ ಭಾಳ ದಿನಾ ಆಯ್ತ್ ಮತ್ ಗೊತ್ತಿಲ್ಲ ನಂಬರ್ನ ಹೊಸ್ತಗ್ ಬಂದ ನಿಮ್ದ.
ಅದೆ ನೀವನು ಮಾಡಲ್ಲ ನವ್ರಾ ಮಾಡ್ಬೇಕಲ್ಲ್ರಿ.
ಹಾ ಹಾ ಏನ್ ಹೇಳ
ಎಲ್ಲಿ ಇದ್ದೀರಿ.
ಇಲ್ಲೇ ಊರಾಗ ನೀವ ಎಲ್ಲಿ?
ಕೆಲಸ
ಕೆಲ್ಸ ನಡದನೋ ಹೆಂಗ ಸಣ್ಣ
ಏನ?
ಅದೇ ಒಂದು ಬಿಸ್ನೆಸ್ ನಡದದ್ರಿ ಸಣ್ಣಾಗಿ.
ಏನ್
ಹೌದೌದು ಬಿಸ್ನೆಸ್ ಅಂದ್ರೆ ಇದು ಇದು ಮಾಡ್ತಾರ ಸೈಡ್ಗಳು ಮಾರ್ಕಿಂಗ್ಗು ಅದು ಮಾಡ್ತಾರಲ್ರಿ ಆ ತರ ಕೆಲ್ಸ ಮಾಡ್ತಾಯಿದೀವಿ.
ಹಾಂ ಹಾಂ
ಅಲ್ಲಿ ಬೆಂಗ್ಗಳೂರಾಗಲ್ಲ್.
ಹಾಂ ಬೆಂಗ್ಳೂರಾಗಿ
ಇಲ್ಲ ಮೋರಂ ಬ
ಆಯ್ತು. ಅಂದ್ರೇರಿ ಸ್ವಲ್ಪ ಯಾವದೇ ಪ್ರಾಜೆಕ್ಟ್ ಬಂದಿತ್ರಿ. ಕೆಲ್ಸ ದೊಡ್ದು, ದೊಡ್ದು ಕೆಲ್ಸ ಬಂದಿತ್ರಿ ಯಾವ್ದೇ ಪ್ರಾಜೆಕ್ಟು
ಹಾ ಹಾ ಹಾ
ಅದು ಮಾಡ್ತಾ ಇದೀವ್ರೀ ಅದುಕೋಸ ಬರಕ್ ಆಗಿಲ್ರಿ. ಹೂಂ ರೀ.
ಅದೇ ನನ್ಕಾ ಈ ವರ್ಷ ಏನಿಲ್ಲಪ್ಪಾ ಇಲ್ಲೇ ಕಾಲೇಜ್ಗ್ ಹೋಗದ ಆಯ್ತಾ ಮನಿ ಬರದ ಮತ್ ಮನೇಗ ಇದ್ದ ಕೆಲ್ಸ ಮುಂಜೆಲ್ ನೀರ್ಗೀರ್ ತಂದ್ ಹಾಕದು ಮತ್ ಇಷ್ಟೇ ನೋಡಿ.
ಹೌದಾ ನೀವನ ಫೋನ್ ಮಾಡಲ್ಲ ಅದಕ್ಕೆ ನಾವೇ ಮಾಡಿವ್ರಿ.
ಹ ಇಲ್ಲ ನಂಗ್ ಗೊತ್ತಿಲ್ ನಂಗೆ ನಂಬರ್ ದಿದ್ದಿಲ್ಲ ನಿಮ್ದು ನನ್ ಬಳಿ ನಿಮ್ದ್ ಯಾರ್ ಕೊಟ್ರ ನಂಬರ್ ನಂದು?
ಹ ಹಳೆದು ಬ ಫ್ರೆಂಡ್ ಗ್ರೂಪ್ ಇತ್ ತಲ ಆ ಗ್ರೂಪ್ನಾಗ್ ತಕೊಂಡೇರಿ ನಂಬರ್.
ಹಾಂ ಹಳೆದ?
ಹ್ಮ್
ಆ ಹಾಂ ಯಾರಾದ್ರೂ ಇದ್ದಿದ್ದು ಹೊಸ್ ಹೊಸ ನಂಬರ್ ಅಂದ್ಕೊಂಡ್ ನಾನು ಹಿಂದಡಿಗೆ ಫೋನ ಸಿಕ್ಕಿದೆ.
ಹ್ಮ್ ಹ್ಮ್ ಹ್ಮ್
ಏನ ಆಕಡೆ ಹೋಗಿಲ್ಲವತ್ತ? ಏನಿಲ್ಲಪ್ಪಾ.
ಇಲ್ಲ ಹೊಂಟಿವ್ರಿ ಸ್ವಲ್ಪ್ ಕೆಲ್ಸ ಇತ್ರಿ ಈಕಡಿ ಹೊಂಟಿವ್ರಿ ಬೇರೆ ಊರಿಗ್ ಹೊಂಟಿವ್ ಸ್ವಲ್ಪ್ ಕೆಲ್ಸ ಇತ್ರಿ.
ಬೇರೆ ಊರಿಗೆ?
ಹ್ಮ್ ಆ ಗಾಡಿ ಮೇಲ್ ಹೊಂಟಿವ್ರಿ ಚಶ್ಮಾ ತಗೊಳಾಕ್ ನಿಂತಿವ್ರೀ ಅಂಗ್ಡಿಗೆ.
ಹಾಂ ಹಾಂ ಹಾಂ
ಹೊಂಟಿದೀರಾ ಅದೇ ಒಂದ್ ಪ್ರಾಜೆಕ್ಟ್ ಬಂದಿತ್ರಿ ಇಲ್ಲಿ ಕೆಲ್ಸಗೊಂಡು ಏ ಮಾಡ್ತ್ರಿ ಪ್ರಾಜೆಕ್ಟ್ ಅಲ್ಲಲ್ಲಲ್ಲಿ ಬೀಳ್ತಾವ್ರಿ.
ಹ್ಮ್ ಕೆಲ್ಸ ಅಲ್ರಿ ಅಲ್ಲಲ್ಲಿ ಹುಡ್ಕೊಂತಾ ಹೋಬೇಕಲ್ರಿ ಸಿಕ್ಕಲ್ ಮಾಡ್ಬೇಕ್
ಹೌದು ಹೌದು. ಬಾಳ ತಿರುಗಾಡ್ತೀರಪ್ಪಾ ಊರೂರ್ ನೀವು.
ತಿರ್ಗಾಡ್ಬೇಕಲ್ರಿ ಏನ್ ಮಾಡ್ತಿರಿ ಮನೆ ಕುಂತಾಲಿ
ಈಗ ನಮ್ದುನು ಆಯ್ತಿನೊಂದು ಮೂರ್ನಾಕ್ ಪೇಪರ್ ಅದಾವ ಆಯ್ ಅವು ಪೇಪರ್ ಅದ ಅಂದ್ರೆ ಮತ್ತೆ ನಮ್ದು ಎಕ್ಸಾಮ್ ಕಂಪ್ಲೀಟ್ ಆಗ್ತಾವ ಡಿಗ್ರಿ ಕಂಪ್ಲೀಟ್ ಆದ ನಾನ್ ಬೆಂಗ್ಳೂರ್ ಬರ್ತಿದ್ದಿ ಮತ್ತೆ ಎಲ್ಲೇನ್ ಕೆಲಸ ನೋಡ್ತಾರೆ ಏನಂದೆ
ಬರ್ರಿ ಕೆಲ್ಸನ್ ಸಾಕಷ್ಟ ಬರ್ರಿ ನೀವೇನ್ ಕೆಲ್ಸನ್ ಸಾಕಷ್ಟ ಬರ್ರಿ ಹ್ಮ ಕೆಲ್ಸಕ್ಕೆೇನ್ ರಿ ಅದೇ ರ ರೆಂಟೇ ಸ್ವಲ್ಪ ಏನ ನ ಮುಖರು ಪಕೊಂಡ ಅಡ್ವಾನ್ಸ್ ಕೇಳ್ತಾರಿ ಇಪ್ಪತ್ ಸಾವಿರ
ಹ್ಮ ಹ್ಮ್ಮ ಅಲ್ಲ ಅಲ್ಲಿ ಯಾವನ್ ಕೆಲ್ಸ ನಿನ್ ಗೊತ್ತಿದ್ರೂನಾ ಮತ್ತೆ ನಿನ್ ಕೆಲಸ ಗೊತ್ತ
ಹಾ ಏನ್ ಕೆಲ್ಸ ಏ ನೀವ್ ಯಾವ ಕೆಲ್ಸ ಮಾಡ್ತರಿ ಅಂತ ಕೆಲ್ಸ ಅಂತ ಹೇಳ್ರಿ ಅಂತ ಕೆಲ್ಸ ಹುಡುಕ ಕೂಡ ಪಾಡ ನಮ್ಗೆ
ಅಂದ್ರೆ ತ್ತೇನೆಲ್ಲಾ ಹಿಂಗ ಒಂದಟೆ ಕಂಪ್ನಿಯಾಗ ಅಲ್ಲಿ ಇಲ್ಲಿ ಎಂತಲ್ಲ ನಾವ
ಅವದ ಕ ಕಂಪನಿ ಕೆಲ್ಸ ಐಫೋನ್ ಕಂಪನಿ ಆದ್ರಿ. ಅದೇ ಐಫೋನ್ ಕಂಪನಿ ಆದ್ರಿ, ಅದೇನಲ್ರಿ ಬಾಕ್ಸ್ ಪ್ಯಾಕಿಂಗ್ ಮಾಡೋದದ್ರಿ.
ಹೌದೌದು.
ಹ
ಅದೇ ಆ ತರದಾಗ ಅಂತಲ್ಲಿ ಎಲ್ಲೇ ನ ಕೆಲ್ಸ ಇದ್ರು ನಡತಿತ್ ನಮ್ಗೇ
ಅದೇ ಸ್ಯಾಲ್ರಿ ಫಸ್ಟ್ ಒ ಸಿಕ್ಸ್ ಮಂತ್ ಏಟ್ ಮಂತ್ ಕಮ್ಮಿ ಬಿಳತ್ತರಿ ಒಂದ ಎ ಹದಿನೇಂಟು ಹದ್ನೇಳು ಹತ್ತೊಂಬತ್ ಸಾವಿರ ಹಿಂಗ ಬೀಳ್ತಿದ್ರಿ ಹ್ಮ್ ಅದಾದ್ಮೇಲೆ ಬರ್ಬಾರತ ಇಪ್ಪತ್ತೆರಡು ಇಪ್ಪತ್ ಮೂರ್ ಇಪ್ಪತ್ತೈದು್ ಹಿಂಗ ಜಾಸ್ತಿ ಆಗತ್ರಿ
ಎಲ್ಲ ಈಗ ಸಿಕ್ಸ್ ಮಂತ್ ಅಷ್ಟ್ ಕೊಡ್ತಾರೆ ಅಂತೆಲ್ಲ ಈಗ ಅದ್ರಾಗ ಮತ್ತೇ ಏನ್ ಕಟ್ ಮಾಡ್ತಾರೇನಾ
ಇ ಕಟ್ಟೆ ಮಾಡರಿ
ನಮ್ಮ ರೂಮ್ ಬಾಡಿಗೆಗಟ್ಟೆ ಓದ್ದಿಂದೆ
ಹಾ ನಮ್ ರೂಮ್ ಬಾಡಿಗೆ ಊಟ ಗೀಟಕ್ ಅಷ್ಟ ಬೇಕು ಕೇಳಬೇಕ್ರಿ ಅವ್ರಿ ಪೀಜ್ ಗೀಜ್ ಆದ ರೂಮ್ಗಳು ಅವೆಲ್ಲ ಕೇೇಳಬಬೇಕಕ್್ರೀ ಅವ್ರರು ನಾನ್ ಕೇಳಿಲ್ರರಿ
ಹ್ಮ್ ಹ್ಮ್ ಹ್ಮ್
ಹ್ಮ ಪೀಜಿ ಈಜ ಇದ್ರಿ ಏನು ಬ ಅಲ್ಲ ರೂಮ್ಗಳು ಗೇಮ್ ಗಳು ಇದ್ರಿ ಅವ್ರದ
ಹೌದೌದೌದು
ಹ್ಮ್ ಹ್ಮ ಅವ್ರೇ ಎರಡು ಟೈಮ್ ಊಟ ಕೊಡ್ತಾರಿ
ಹ್ಮ್
ಹ್ಮ್ ಒಂದು ಎಂಟ ಅವರ್ ಏನ್ ಕೆಲ್ಸ ಇರ್ತದ ಅದ್ರಲ್ರಿ ಟೋಟಲ್
ಹ್ಮ್
ಎರ ಟೈಮ್ ಊಟ ಕೊಡತಾರ ಅವ್ರೇ
ಅದೇ ನಮ್ ಫ್ರೆಂಡ್ ಓಂ ಅಂತ ಹೇಳಕೈತಿದ್ನ ಮೈಬೂ ಭಾಷಾ
ಅದೇ ರೀ ಅದೇ ಅದ ಅವ್ರು ಅವ್ರ ಡ್ಯಾಡಿ ಫೋನ್ ಮಾಡಿದ್ರೀ ಮೈಬೂ್ರ ಡ್ಯಾಡಿ
ಹಾ ಹಾ
ಹ್ಮ ಫೋನ್ ಮಾಡಿದ್ರಿ ಅವಾಗ್ಲ ಹ ಎಕ್ಸಾಮ್ ಎಲ್ಲಾ ಮುಗ್ದಪ್ಪ ಹುಡುಗರು ಏಲ್ಲನ ಕೆಲ್ಸ ಆ್ರು ನೋಡ್ರ ಸ್ವಲ್ಪ
ಹ್ಮ್ ಹ್ಮ್ ಹಾ್
ಅಂತ ಫೋನ್ ಮಾಡಿದ್ರೆ ಕೆಲ್ಸನ್ ಸಾಕಷ್ಟ ಅವ್ರಿ ಮಾ ಬರ್ತ್ನಂದ್ರ ಹೇಳ್ತ್ನಂತಂದ್ರೀ ನಾನು
ಹೌದೌದು
ಹ್ಮ ಅದೇ ಕೇಳ್ ನೋಡ್ಪ ಅವ ಮೈಬಾಬನಾ ಭತನ
ಈಗ ಎಕ್ಸಾಮ್ ಮುಗ್ದ ಇಲ್ಲಿ ಮತ್ತ ಸುಮ್ನೆ ಇಲ್ಲಿ ಊರಾಗಿದ್ದನ ನಮ್ದ ಏನ್ ಕೆಲ್ಸ ಇಲ್ಲ ಈಗ
ಹ ಹ
ಹಾಗ ಈಗ ಅಲ್ಲೇ ಒಂದ ಯಾವ್ದಾನ ಒಂದಿಟ್ಟು ತಿಂಗಗಳ ಒಂದ್ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದರ ತಕಿದ್ರನ ನಡತೇ ನ ಪೇಂಮ್ಯಂಟ್
ರೇರಿ ಒಂದ ಸ್ವಲ್ಪ ದಿನ ಆದ್ಮೇಲೆ ಅಷ್ಟ ಹಾಗ ಆಗತ್ರಿ ಆದ್ರೆ ನೀವು ಹೋಟಿ ಗೀಟಿ ಮಾಡ್ರ ಇಪ್ಪತ್ತೈಐದು ಮೂವತ್ ಬಳತೇ ರ ಪಕ್ಕ ಅದ್ರಲ್ಲಿ ಹಾ ಅದು ಅವರ್ ಲೆಕ್ಕ ಅಂತ ಇರ್ತ್ರಿ ಅದು ಓಟಿ ಬಳಿಗಳು ಅವ್ರ ಕ್ಕಂತ ಮಾಡಿದ್ರೆ ನೀವು ಆರಾಮ್ ಉಳಿತಾಯ ಆಗುತ್ತಿರಿ ಅದ್ರಲ್ಲೇ ಮತ್ತೆ ರೇಶನ್ ಮನೆ ಬಾಡಿಗೆ ಮಿನಿ ಬಾಡಿಗೆ ಕಟ್ಕೋಬಹುದು ಅ ದುಡ್ಡುಲಿ ಮತ್ ತಿಂಗಗಳ ಇಪ್ಪತ್ ಸಾವಿರ ಊರ್ಗ್ ಆಾಕ್ಬೋದು
ಹೌದೌದು
ಹ
ಅಲ್ಲ ಈಗ ಅದು ಮಾಡ್ತಲ್ಲ ಅದೇ ಮತ್ತಾನ ಹ್ಮ್
ಅದ ಅರಾಮ್ ಏನ್ ಹೇಳ್ರಿ ಹಂಗೇನ್ ಹೇಳಿ ಕೆಲ್ಸನ್ ಪರವಾಗಿ ಎಲ್ಲಾ ಗ ಕುನಾರ್ ಅವ್ರಿ ಏನ್ ಹುಡುಗಿ ಹಾಕ್ತವರು ಓತಾರೇ ಕಡೆ
ಅಲ್ಲ ಎಕ್ಸ್ಪೀರಿಯನ್ಸ್ ಅದೇನ್ ಬೇಕನಾ
ಏನ್ ಇಲ್ರರಿ ಎಕ್ಸ್ಪೀರಿಯನ್ಸ್ ಏನ್ ಇಲ್ರಿ ಅವ್ರು ಎಷ್ಟೋದ ಏ ಏನ ಕೇಳ್ತಾರ ಸೆಕೆಂಡ್ ಪಿಯುಸಿ ಸಾಾಗ್ರೆ
ಹ್ಮ್ ಹ್ಮ್ ಹ್ಮ
ಹ್ಮ ಶೇಕೇಂಡ್ ಪಿಯುಸಿ ಆದ್ ಸಾಕರಿ ಕರ್ಕೊಂತಾರ ಅವ್ರೇ
ಹೌದೌದ ಅಲ್ಲ ನಮ್ ಫ್ರೆಂಡ್ಸ್ ಒಂದಿಬ್ರು ಮೂರ್ ಹೋಗಿರ ಅಲ್ಲಿ ಇಲ್ಲಾ ಏಲಾ ಅದೇ ಹಿಂಗ ಇಂಗ್ಲೀಷ್ ಒಂದ್ ಸ್ವಲ್ಪ ಇಂಗ್ಲೀಷ್ ಮಾತಾಡ್ಬೇಕಂತ ಮತ್ತೇಏನೆಲ್ಲಾ
ಅ ಹಂಗೇನ್ ಹೇಳ್ರಿ ನಮ್ ಕಡೆಏನ್ ಹಂಗನ್ ಹೇಳ್ರಿ ಯಾವ್ ಮಾತಾಡ್ರಿ ಮಾತಾಡಂಗ ಇಲ್ರಿ ಅಲ್ಲಿ ಒಳಗಡೆ ಫೋನ್ ತಗೊಂಡು ಹೋಗ ಗಿಂಲರಿ
ಹಾ
ಹಾ
ಅದೇ ಹಿಂಸೇ ಅದೇ ಅಂತ ನಮ ಫ್ರೆಂಡ್ ಹೇಳ ನ ಒಬ್ಬ ಈ ತರ ಆದ ನೋಡಂತ ಅದಕ್ಕೆ ಕೇಳಿದೆ ನಿಂಬಲ್ಲಿ ನೇ ತರ ಆದಪ್ಪ ಏನಂತ
ಆತರ ಹೇಳ್ರಿ ಅಂದ್ರೆ ಬ್ರೇಕ್ ಟೈಮ್ ಲೀ ಅಷ್ಟೇಫೋನ್ ಯೂಸ್ ಮಾಡ್ಬೋದ್ರೀ ಮತ್ತೆ ಯುಸ್ ಮಾಡೋಕೆ ಆಗಲ ರಿ ಅಷ್ಟೊ ಒೊಬ ಒಬ್ಬರು ಜಾಸ್ತಿ ಮಾತಾಡ ಹುದುದು ಹೇಳಿ ಕೆಲ್ಸ ನೋಡ್ ಅ್ ಮಾಡ್ಕೊಡ್ದು ಬರಬೇಕು ದಷ್ಟಟಾರೀಕ್ು
ಇಲ್ಲಿ ಗಾಡಿ ತಗೊಂಡ್ ಓಂಟ್ರಿ ಅನ್್ರ ಯಕಡೆ ಏನ
ಹೌದೇ ಗಾಡಿಿ ತಗೊಂಡ ಹೊಂಟಿ ಸ್ವಲ್ಪ ಪ್ರಾಜೆಕ್ಟ್ ಇರ್ತಲ್ರಿೀ ಒಂಟಿಯದರುಸವಲಪ
ಎಲ್ಲಿ ಯ ಕಡೆ
ಈ ಕಡೆ ಮೇಗಲಕೋಟೇ ಸವಲಪ ಕಿಲೋ ಮೀಟರ್ ಆಗುತ್ತೇ ತ್ರಿ ಬೈಕ್ ಏತಕೋಬರಬೇಕು ರಿ ಹೋಗಿ
ಹೌದಾ ಸೌಂಡ್ ಅದೇ ಸೌಂಡ್ ಕೇಳಲ್ ಬರಿ ಈಗ ಅದಕ್ಕೆಂದರಿೀ ಗಾಳಿ ವಗ ಹಾ ಹಾ ಹಾ
ಫೋನ್ ಮಾಡ ಅಂತ ಮಾಡಿದವ್ರಿ ೌ ಇವಾಗ ಬಂದ್ರಿ ನಮ್ ಇ ನಮ್ಮ್ ಅಣ್ಣ ಇವಾಗ ಬಂದ್ರಿ ಇವಾಗ ಹೋಗೋಣ ಬಾ ಅಂತ ಅದಕೋ ಇವಾಗ ಸ್ಟಾರ್ಟ್ ಮಾಡಂಗ ಹೇೈತ್ರಿ
ಹ್ಮ್ ಹ್ಮ್ ಹ್ಮ್ ಹೌದೌದು ಅದ ನಾನನ್ ಮನೇಲಿ ನಂತ ಮಾಡಿದ್ದೆ ನಾನು
ಯು ಅ ಇಷ್ಟ ಹೋಗೊಂಡ ಮನೇಲಿ ಇದ್ದ ರಿ ಇವಾಗ ನಮ್ಮಣ್ಣ ಬಾ ಹೋಗಣ ಅಂತ ಬಂದ್ರೆ ಅದಕ್ಕೆಸ ಹೋಂಗ ಆಯ್ತು ತಿರಿಗಿ ಹೋಗ ಗೋರಿ ಅಲ್ಲಿ ದೂರವ ಸಗೊಂಡು ಎಪ್ಪತ್ ಕಿಲೋಮೀಟರ್ ಆಗತ್ ರೀ
ಹಾ
ನೀವ್ ಹೋಗಿ ಒಂದು ಬುಲೇಟ್ ಗಾಡಿ ಐತಿ ನಮ್ಮ ಅಣ್ಣದು
ಹ್ಮ ಹ್ಮ
ಹ್ಮ ನಾ ಹರಿ ಅದಕ್ಕೋಸ್ರ ಹೊಯತಾ ಇದ್ದೇವ್ರೀ
ಸ್ವಲ್ಪ ಹಂಗೆ ಮಾತಾಡ್ರಿ ನಾವ್ ಒಂದ್ ಸ್ವಲ್ಪ ಇಲ್ಲಿ ಇದು ಮಾತಾಡ್ಬೇಕಿಲ್ ಸ್ವಲ್ಪ ಮಾತಾಡ್ರಿ ಹಂಗೆ. ಹ ಅಪ್ಪ ಫೋನ್ ಅಚಕ್ಕತನೋಡ ಪಸ್ನಾಗ. ಏನಿಲ್ಲರಿ
ಎಲ್ಲ ಅರಾಮಲ್ರಿ ಎಲ್ಲರೂ ಮನೇಲಿ ಎಲ್ರು ಅರಾಮ್ ಇದ್ದಾರ.
ಹಾ ಎಲ್ಲ ಎಲ್ಲಾರು ಆರಾಮ ನೋಡ್ರಿ. ನಿಮ್ಗ ನಿಮ್ಬಲೀರಿ ಎಲ್ಲ ಆರಾಮಲ್ಲ ನಿಮ್ಮ್ ಮನೆಯವ್ರು.
ಎಲ್ಲ ಆರಾಮ ದ ಕಡೆ ಯಾವ ಎಲ್ಲ ಆರಾನಿದೆ ನೋಡ್ರೆ ನಮ್ಮ.
ಎಂ ಬೈಕ್. ಹೌದೌದು ಬೈಕ್ ಯಾವ್ದಾದ್ರಿ ಯಾವ್ದ ತೊಗೊಂಡ್ ಹೊಂಟ್ರಿ ಬೈಕ್.
ನಾ ಕೈ ಕೈತ್ರಿ ಒಂದ ನಮ್ಣ್ಣಂದ ಬೈಸ್ಕೊಂಡಂತಿ.
ಹಾ ಹಾ ಹ
ಹ್ಮ್ ಹಾ
ಏನ್ ಇವಾಗ ಇವತ್ತೇ ಬರ್ತರಿ ನಾಳೆ ಬರ್ತರಿ.
ಆರಿ
ಇವತ್ತೆ ಬರ್ತಿರಿ ನಾಳೆ ಬರ್ತ್ರಿ.
ಏನಿ ಇವತ್ತು ಬರುವ ಆಮೆಲ್ ಬರ್ತ ಇವತ್ತು ಒಂದ ನಾಲ್ಕುದು ಗಂಟೆವರ್ಗೆ ಬರ್ತ ಎಷ್ಟೊ
ಸಾಯಂಕಾಲ ಬರ್ತಿರೇನು
ಹು ಸಾಯಂಕಾಲ ಗಂಟ ಬರ್ತಿರಿ.
ಅದೇ ನಮ್ದು ಕೆಲ್ಸ ನೋಡ್ರಿ ಮತ್ತೆ ಹೆಂಗನ ಮಾಡಿ.
ಏ ನೋಡಿದ್ರಿ ಹೇಳ್ತನ್ರಿ ನಿಮ್ ಫೋನ್ ಮಾಡ್ತನ್ರಿ ಸಾಯಂಕಾಲ ಹೋದ್ಮೇಲ್ ಅವ್ರ ಕೇಳ್ಬಿಟ್ಟು. ಉ
ಹಾ
ಹಾ ಸಕ್ಸಸ್ ಆಯ್ತ ಅಂದ್ರ ಫೋನ್ ಮಾಡಾ ಕೇಳ್ತ ಸೇಮ್ ಫೋನ್ ಮಾಡಿಟಿ ಹಿಂಗ್ ಹಿಂಗೆ ಅಂತ.
ಹ ಹಾ
ಎಲ್ಲ ಕೇಳ್ಬಿಟ್ಟು ನಿಮ್ಗೆ ಎ ಟು ಜಡ್ ಎಲ್ಲ.
ಅ ಎಲ್ಲ ಕೇಳ್ಕಟ್ರಪ್ಪ ಅಂದ್ರ ನಾನು ನಮ್ ಫ್ರೆಂಡ್ ಒಂದು. ಐದಾರ್ ಜನ ಇವ್ರಿ ನಾವ್ ಎಲ್ಲಾ ಬರ್ತೀವಿ.
ಐದಾರ್ ಜನ ಆಗ್ತಿರ್ ಏನ್ರಿ.
ಹಲೋ ಹಲೋ ಹಲೋ